ಹಲೋ
ಏನ್ ಆರಾಮ್ರೀ
ಅರಾಮಿದೀ ನೋಡ್ರಿ ನೀವ್ ಆರಾಮಿರಿ
ನಾವು ಆರಾಮದೇವ್ ನೋಡ್ರಿ
ಏನ್ ಮಾಡಕತ್ತೀರಿ.
ಏನಿಲ್ಲ ಸುಮ್ ಕುಂತಿದ್ವಿ ಎಲ್ಲ ಆರಾಮದಾರಲ್ರಿ ಮನಿ ಒಳಗ
ಹಾ ಮನೊಳಗೆ ಎಲ್ಲಾರ ನಮ್ಮಲ್ಲೇ ಆರಾಮದಾರ ನೋಡ್ರಿ ನಿಮ್ಮನಗ ರೀ
ನಮ್ಮ ಮನೊಳಗ ಆರಾಮ್ತ್ತಾರ ಊಟ ಆಯ್ತ್ರಿ
ಹ್ಮ್ ಊಟ ಅದೆಲ್ಲಾ ಆಗೈತ್ ನೋಡ್ರಿ ಮಧ್ಯಾಹ್ನೊಳಗೆ.
ಹ್ಮ್
ನಿಮ್ಮದ್ರಿ
ನಮ್ದು ಊಟ ಮಾಡೇ ಕುಂತಿದ್ದೆ ಫ್ರೀ ಹಚ್ಬೇಕ್ ಬಾಳ ದಿನ ಆಯ್ತು ಮಾತಾಡಿಲ್ಲ ಅಂತೇಳಿ
ಹಾ ಹಾ ಹಾ ಚಲೋ ಮಾಡಿರ್ ಬಾಳ್ ದಿನ ಆಗೈತ್ರಿ ಮತ್ತ ಕೆೇಚ್ ಪಿಟೆ ಆಗ ಬೆಟ್ಟೆ ಆದ್ರರು ಮತ್ತೆ ಫೋನ್ ಒತ್ತಡದೇ ಆಗಿಲ್ರರಿ
ಹ ಹಂಗಾಗಿ ಹಚ್ಬೇಕಾಯ್ತು
ಹಾ ಹಾ ಬೆಸ್ ಚಲೋ ಮಾಡ್ಯರಿ ಏನ ಇಲ್ ನೋಡ್ರಿ ಇಷ್ಟತನ ಎಲ್ಲಾ ಅಡಿಗೆ ಊಟ ಅದೆಲ್ಲ ಮಾಡಿದ್ರಿ ಅಗಳೇನ್ ಮಧ್ಯಾಹ್ನ ಎರಡು ಗಂಟೆಕ್ ಮಾಡಿದ್ಮೇಲ ಸ್ವಲ್ಪ ಇವತ್ ನಮ್ದು ಸ್ಕೂಲ್ ಅದು ರಜೆ ಅದಲ್ರಿ ಸುಮ್ಮ್ ಮನ್ಯಾಗೆ ಕೂತಿದ್ದರಿ ಈಗ ಸಂಜಕ್ ಅಡುಗೆ ಮಾಡಿದ್ರ ಆಯ್ತು ಐದು ಗಂಟೆ ಆರು ಗಂಟೆ. ಕಡೆಗೆ ಅಡುಗೆ ಅದು ಮಾಡಿದ ಆಯ್ತಂತ
ಹೌದ ಇವಾಗ ಎಲ್ಲಿ ಯಾವ್ರಾಗದ್ರೆ
ರಗೆ ಇದ್ದೇನ್ರೀ
ಅಯ ಅವರಾಗಿರ್ತಾರೆ
ಹ್ಮ್ ಇಲ್ಲೇದಿವ ನಮ್ಮ್ ಮನಿ ಗಂಡನ ಮನ ಇದೆ ಐತ್ರಿ ತವರ ಮನ ಇದ ಐತ್ರಿ ಇಲ್ಲೇ ಇವ್ರಾಗ ಇದೇ ನೋಡ್ರಿ
ಅತ್ ಅವ್ರ ಮಂದ ಸ್ತ್ ಒಂದೇತ್ತಲ್ಲ ಮಾಡ್ಕೊಂಡ್ರಿ
ಹನ್ರಿ ಇದ್ದುರಾಗ ಮಾಡ್ಕೊಂಡೇವ ನೋಡ್ರಿ ಬೇರೆ ಊರು ಇಲ್ ನೋಡ್ರಿ ನೀವ ಇಲ್ಲ ಇಲ್ರಿ ಬೇರೆ ಹೊರ್ಗೆ ಐತ್ರಿ ಒಳಗ ಇಂದೇ ನಲ್ರಿೀ
ಹಾ ಹೌದೇನ ರೀ ಇಲ್ಲ ಮನ ಅಂದ ಅದೇನು ಊರಾಗಂತ ಅಂದ್ರೆಲ್ಲ ಅದ್
ಹ ಇಲ್ ಬಾಳ್ ರಿಲೇಷನ್ ಇಲ್ಲ ಏನ್ರಿ ಬಾಳ್ ದೂರಿಂದ್ ರಿಲೇಷನ್ ಆಗ್ತರಿ ಬಾಳ್ ಹತ್ರ ಏನಿಲ್ಲಾ
ಹಾ ಹಾ ಹೈದ್ರಾಬಾದ
ಹಾ ಮತ್ತೆ ನಿಮ್ಮ ಮಗು ಹೆಂಗೈತ್ರಿ ಆರಾಮ ಐತ್ರಿ
ಹ ಆರಾಮಾಯ್ತ್ ನೋಡ್ರಿ ಮಕ್ಕೊಂಡಾಳ ಅಕ್ಕನು ಹೆಣ್ಮಗಗದ್ರಿ
ಹಾ ಹಾ ಚಲೋ ಆಯ್ತ್ ಬಿಡ್ರಿ ಏನಿದ್ರೂ ಹೆಸರ
ಒಮ್ಮೆ ಅಪ್ಸಾ
ಹಾ ಹಾ ಚಂದ ಆಯ್ತ
ಹ ಒಂದ್ ಯ್ಶಾಡ್ ತಿಂಗುಳ್ ಆರಾಮ್ದಾರ ನೋಡ್ರಿ ಅವರು ನಿಮ್ ಮನೆಯಾರ ಹೋಗ್ತಾರ ಎನ್ ಕೆಲ್ಸಕ್
ಇಲ್ರೀ ಅದು ಕೋಚಿಂಗ್ ಸ್ಕೂಲ್ ತಗ್ದಾರಲ್ರಿ ಅದೇ ನೋಡ್ಕೋತಾರೀ ನಮ್ಮ ಮನೆಯವರು
ಹ್ಮ್ ನೀವು ಅವರು ಮತ್ತೆ ಬೇರೆ ಹಿಂಗ ಅದ ಬೆಂಡ ಟೀಚರ್ಸ್ ಬರ್ತಾರೇನ್ರಿ
ಇಲ್ರಿ ಅವ್ರ್ ಇಷ್ಟು ನಾವ್ ಒಂದಿಷ್ಟ್ ನೋಡ್ಕೋತನ್ರಿ ಅವ್ ಜಾಸ್ತಿ ಇದ್ ಮಾಡ್ತಾರೆ ಬಾಳ್ ಹುಡ್ಗುರಿ ತೊಗೊಂಗಿಲ್ರರಿ ಅವ್ರ ಮೂವತ್ ಇ ನಲ್ಲ ತುಡುಕರಿಗೆ ಅಷ್ಟ ಅಷ್ಟೆ ತಗೊತೀವ್ರೀ ಅದು ಬೇರೆದವ್ ಹೇಳಾಕ್ ಬಂದ್ರ ಅಂದ್ರೆ ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ರಿ ಸಣ್ಣ ಸಣ್ಣ ಮಕ್ಳರ್ತ ಎಲ್ ಕೆ ಜಿ ಯು ಕೆಜಿ ಹೇಳ್ತವ್ರೀ ಜಾಸ್ತಿ ಅದ ಬೇರೆದವ್ರಿಗೆ ಸೆಟ್ ಆಗಲಾಗಿದ್ ಸಲಂದ ಬಿಟ್ಟ ರ ಬಿಟ್ಟ ಅವ್ರೇ ಇಷ್ಟ ನಾವ ಇದ ಇಷ್ಟ ನೋಡ್ಕೊಂಡ್ ಹೋಗ್ತೇವಿ ನೋಡ್ರಿ ಹ್ಮ ನಾನು ಸಂಸ್ಥೆದ ಕೆಲ್ಸ ಮಾಡ ಹ ಮ ಗ್ದ ಅವ್ರ್ದು ಎಮ್ ಕಾಮ್ ಮುಗ್ದಿದ್ರೀ ಅವ್ರದನು
ಹೌದ್ರೆ ಹಾ ಹಾ ಎಲ್ಲಿ ಕುಚಿಂಗ ತಗದ್ರಯ್ತು
ಹಾ ಇದ್ಗೆ ಊರಾಗೆ ಮತ್ತಲ್ಲಿ ಸುಮ್ನೆ ಬೆಂಗಳೂರ್ ಅಂತ ಎಲ್ಲಿ ಹೋಗೋದ ಅಂತ ಹೇಳಿ ಅಲ್ಲಿ ಹೋಗಿ ಎಲ್ಲಾ ದುಡದೆಲ್ಲ ಬೆಂಗಳೂರು ಅಂತ ಹೋದ್ ಮನೆ ಬಾಡಗಿಗೆ ಹೋತದ್ರರಿ ಎಲ್ಲ ರೊಕ್ಕ
ಹ್ಮ ಮಳೆ ಅಡ್ಗಿ ಅಡ್ಗ ತಗರ ತರಕಾರಿ
ತುಟ್ಟ ಸ ಂರಿ ಅಲ್ಲ ಎಲ್ಲಾ ಕಾಯಿಪಲ್ಯ ತರಕಾರಿ ಧರ ಒಂದುನು ನಮ್ ತಮ್ಮಾರ ಸರಿ ಒಂದ ನಲ್ವತ್ತೈವ್ ಸಾವಿರ ರೂಪಾಯಿ ದುಡಿತಾರ ಅಂದ್ರರುನು ಏನ್ ಉಳ್ಯರ್ ಅಂತಾರ ಅವರು
ಹ ಹಾ ಅಲ್ಲೇದಾರೆ ಏನ್ರೀ ಅವ್ರು
ಹ್ಮ್ ಬ ಬೆಂಗ್ಗಳೂರಗ ಇರ್ತಾರಿ ಇಬ್ಬರು ತರಾ ಅದಕ್ಕೆ ರೂಂಬಾಡಿಗಿ ನಮ್ಮ ಅವ್ವ ನಮ್ಮ ಅಪ್ಪರು ಇಲ್ಲ ಊರಾಗ ಇರ್ತಾರೆ
ಹ್ಮ ಮತ್ತತ್ ಅವ್ರ ಜೊತೆ ಯಾರು ಇರಲ್ರಿ
ಇರ್ತಾರೆ ಬೇರರೆದವ್ ಇರ್ತಾರ ನಾಕಕ್ ಜನ ಅದಾರ ನಮ್ಗ
ಹಾ ಹಾ ಹಾ ಇದ್ದಿರ್ಬೋದು
ಇಬ್ಬರು ಅಲ್ಲಿ ಇರ್ತಾರೆ ಒಂದ್ ಇಬ್ಬರುಲಿ ಊರಾಗಿ ಇರ್ತಾರ ಅವರ ಕೆಲ್ಸದ ಮ್ಯಾಗ ಮತ್ತ ಬೇರೆ ಬೇರೆ ಕಡೆ ಹೋಗ್ ಬಿಡ್ತಾರಲ್ರಿ ಒ ಒಬ್ಬನೇ ಇರ್ತನರಿ ಜಾಸ್ತಿ ಮನ್ಯಾಗ ಹ ಉಳಳ್ಕದವ್ರ ಏನದ ಕೆಲ್ಸ ಸುಮ್ಯಾಗ ಹೋಗ್ ಬಿಡ್ತಾರೀ ಅವ್ರೇ ಮನ್ಯಾಗ ಅಷ್ಟೇ ಅವರೇ ಅಡಗೆ ಅದು ಮಾಡ್ಕೊಂಡು ಸುಮ್ಮ್ ಇತಾರೀ ನಮ್ಮ್ ಪಪ್ಪ ಅವ್ರನು ಪರದು ಮಾಡತಾರೆ ಜೋಳ ಅದು ಮಾರ್ತಾರ
ಹಾ ಹ್ಮ್ ಹ್ಮ ಬಟ್ಟಿ ಒಂದ್ರ ಏನ್ ಕಮ್ಮಿ ತಗೋ್ರಿ ಒಂದ್ ಬಟ್ಟಿ ತೆವಲ್ ಒಂದ್ ಶರ್ಟ್ ಒಂದ್ ಪ್ಯಾಂಟ್ ಹೋಲದ್ರ ಆಯ್ತ ಗಾರ
ಹ್ಮ ಮೊದ್ಲೆೇ ಅದೇ ಮಾಡ್ಯಾರ ಅವ್ರು ಹ ಐ್ತ್ ರರಿ ಐ್ತ್ ಏಳ್ನೂರ ಹಂಗ ತೋತಾರೆ ಒಂದ್ ಜೋಡ ಪ್ಯಾಂಟ್ ಶರ್ಟ್ ಪಿಗೆ ಅಂದ್ರೆ ಈಗ ಹಳ್ಳಿಯ ಒಳಗ್ ಮ ಅದ್ ಎಲ್ಲ ನಮ್ಮಪ್ಪರೇ ಹೊಲ್ತಿದ್ರ ನಮ್ಮ ಊರಾಗ ಇಲ್ಲಿ ಎಲ್ಲಾರ ಬಟ್ಟಿ ಗಳು ಈಗೀಗ ನಾವ್ ಸಣ್ಣವರ ನಮ್ಗೆಲ್ಲಾ ಅದ್ರ ಮೇಲೆ ನಮ್ಮಪ್ಪ ಖಾಲಿ ಓದಸೆರಾ ಎಲ್ಲ ಮಾಡ್ಸ ಎಲ್ಲಾ ಇದ ಮಾಡೆ
ದೊಡ್ಡದು ಇದ್ದಂಗೆ ಮ ಏನಂತರ ಒಂದು ಇದು ಇದು ಇದೀಗಆಗುತ್ತೆ
ದೊಡ್ಡ ಅದೇ ಬಾಳ ಲಾಭ ಐತ್ರಿ ಮಾಡಿದ್ರ ಹಂಗೇನಿಲ್ಲಾ ನ ಅಮ್ಮಾನ ಪಾಪಾ ಇಬ್ಬರುಲ್ ಿದ್ರೀ ಈಗ ನಮ್ಮ ಮಮ್ಮಿ ಬಿಟ್ಟಾರೀ ಸ್ವಲ್ಪ ವಯಸ್ಸಾಗ್ಯದ್ ಅಪ್ಪರಿಗೂ ಆಗಲ್ರಿೀ ಮದ್ಲಿನಂಗ ಒಲೆಯದು ಈಗ ವಯಸ್ಸಾದ್ ಆಗ್ಯದಲ್ರಿ ಸುಮ್ಮ್ ಆದಷ್ಟ ಆದಷ್ಟು ಸುಮ್ ಯಾಕ್ ಕುಂದರಬೇಕು ಬಂದ ಹೊಲತ್ತರಿ ನಮ್ ತಮ್ಮಗ ಕಲ್ಸಾರ್ರೀ ಅವ್ನ ಹೇತೇನ್ ರೀ ಒಬ್ಬ ಆ ಲಾಸ್ಟ್ನದವ ಅವನೇ ಹೋಲಿತಾನ ನೋಡ್ರಿ ಹ್ಮ ಹ್ಮ್
ಇಲ್ಲ ಈಗ ಜ್ವಾಳದು ಮಾರದ್ದಂತೆ ಮಾಡ್ತಾರ ಏನ್
ಹಾ ಅದನ್ನು ಮಾಡ್ತಾರೆ ಜೋಳ ಅದು ಮಾರ್ತಾರೆ ಸುಮ್ನೆ ಮನ್ಯಗ ಸುಮ್ ಕುತ್ತರ ಏನ್ ಮಾಡದ ಅದ ಸುಮ್ಮ್ ಮಾತ್ಯದಕಾನ ಹೇಳಕೇ, ಅದು ಜೋಳದ, ವ್ಯಾಪಾರನ ಮಾಡ್ತಾರ್ರಿ. ..
ಮತ್ತೆ, ಯಾವ್ದಾನೂ, ಮಾಡ್ಬೇಕಲ್ಲ! ಹೊಟ್ಟೆಗೆ ಇರೋ, ತಕ ದುಡ್ಯದ ಆಗಲ್ಲ. ..
ಹ್ಮ್, ಇರತನ ದುಡ್ಯದೇರೀ! ಸುಮ್ನ ಅವರು ಯಾಕಂದ್ರ, ಹೊಲದ. .. ಇಲ್ರೀ, ನಮ್ಮಪ್ಪ್ರಿಗೆ ಅವ್ರ ರಟ್ಟಿ ಮೇಲೆ ಬದುಕಿ ಅವ್ರೇ ಜಾಗ ತಗೊಂಡ್, ಮನಿ ಅದು ಕಟ್ಕೊಂಡಾರ. .. ನಾಕು, ಎಲ್ಲಾ ಮಕ್ಳಿಗೆ ಶಾಲಿ ಕೆಲಸಾ, ಯಾರೂರೀ ಹೈದು, ಮಕ್ಳ. ... ಕೈಯಿ. ..
ಹ್ಮ್ಮ್, ಹೈ. .. ಏನುರೀ. ..
ಹ್ಮ್ ...
ನೀವ್, ಐದ್ ಜನ ಏನ್ರಿ. ..
ಹಾ, ಐದ್ ಜನ ಇದೀವಿರಿ, ನಾವುಬಕ್ಕಿ, ಹೆಣ್ಮ ಮಗಳು, ಇದೇನ್ರಿ, ಹ .. ಹತ್ತು, ಜನ, ತಮಾಂಧರು, ಅದಾರ, ಆ. .. ಹಾ, ನಾನೇ ದೊಡ್ಡಕಿ. ನೋಡ್ರಿ ನಾನ್ ಹಿಂದಿನವರದ ರೀ ಈಗ ನಾ ಅಂದಂತ್ರು, ಮದ್ವಿ ಮಾಡಿ, ಕೊಟ್ಟ. . ಒಟ್ಟಾರಿ ಈಗ ಅವ್ರದದು, ನೋಡಕತ್ತಾರಿ, ಅಣ್ಣ ಹುಡುಗಿ, ನಮ ತ್ತಮನಡ್ರಿಗೆ. .. ಅವ್ರಿಗೂ, ಮದ್ವೆ ಮಾಡ್ಬೇಕಂತ! ಹೇಳಿ ನೋಡಕತ್ತಾರಿ. ..
ಹೌದೇ, ಏನ್ ರೀ.? ...
ಹಾ, ಹೌದ್ರಿ, ಹೌದ, ಹೌದು. ...
ಹಾ, ಅದೇಂದಿನ, ನಾಗ. .... ಅದೇನ, ಅಣ್ಣ. .. ಇಬ್ರು, ಅಲ್ಲಿ, ಬೆಂಗಳೂರು, ಹಾಗೇರುತ್ತಾರೆ, ರಿ. ..
ಹಾ, ಬೆಂಗಳೂರಾಗ, ಇರ್ತಾರೀ ಇಬ್ರು. .
ಹಾ, ಹೌದೇನ್, ಏನ್ ಮಾಡ್ತಾರ, ಅಣ್ಣಾವಾರು. ...
ಅವ್ರ, ಅವರು ಇಂಜಿನಿಯರ್, ಅದಾರ ಇಬ್ರು ತಮ್ದಾರ ಅಲ್ಲೇ? ... ಬೆಂಗಳೂರು. ...
ಹಾ, ಹೌದೇ, ಏನ್ರಿ. .. ಹ್ಮ್, ಹ್ಮ್, ಹ್ಮ್, ಹ ಆ ಮದುವೆಳಗಾರ್ದ ಅವ್ರದುನು. ..
ಹಾ, ಮದುವೆ, ಆಗಿಲ್ರಿ, ನಾವು. .. ನೋಡಾಕತಿವ್ರೀ, ಅವ್ರಿಗೆ, ಇಬ್ರಿಗೆ, ಹೆಣ್ಣು, ದೊಡ್ಡವರಿಗೆ. ..
ಹಾ, ಹೌದನಾ, ಮದ್ವೆ ಆಗಿಲ್ಲಾರಿ, ಹ್ಯಾಂಗೆಂದರೆ. ..
ಇನ್ನ ಆಗಿಲ್ರಿ, ಅದು ಹೆಣ್ಣು, ಒಂದ್ ಕಡೆ ನೋಡಿದೀವ್ರೀ! ಸ್ವಲ್ಪ ಬಾಳ ದಾರಿ ದೂರ ಆಗದೇ, ಅಂತ ಹೇಳಿ, ಮತ್ ಇದ್ ಮಾಡಿದೀವಿರಿ! ಮತ್ ಇಲ್ಲಿ ಸ್ವಲ್ಪ್ ಲೋಕಲ್ದಾಗ ನೋಡ್ಬೇಕ, ಅಂತ ನೋಡಾಕತ್ತವ ನೋಡ್ರಿ. ...
ಹ್ಮ, ಕಲ್ತಾರ ಬೇಕೆನ್ ಮತ್ತ ಕಲ್ತಾರ ಅದಾರ ಅವ್ರ, ಸಾಲಿ. ...
ಸ್ವಲ್ಪ ಒಂದು, ಡಿಗ್ರಿ, ತನ, ಕಲ್ತ್, ನಾಡಿ. .. ಹೇಳಿದ್ರಿ. . ಅಷ್ಟೇ, ಜಾಸ್ತಿ, ಏನ್ ಕಲ್ತ. ... ಹ . ಪಿ, ಯು, ಸಿ. ಡಿಗ್ರಿ ತನಕ, ಕಲಿತ್ರುಬೇಕು, ಸ್ವಲ್ಪ ಓದೋದ್ರು ಮುಂದ್, ಸ್ವಲ್ಪ, ನ, ಹ. . ಹಾ ಅಂತ ಹೇಳಿ ಇದ್ ಮಾಡಕಂತ್ವ್ರೀ
ತಮ್ಮ್ ಮಕ್ಳಿಗನ ಎಳಸ್ತಿದ್ರೆ ಸಾಕ.
ಕಂತ್ ಹೇಳಿ ಏನ್ ಮಾಡಾಕತ್ತಿವ
ಹ್ಮ್ ಹ್ಮ್ ಅಂದ್ರೆನ್ನ ಇಬ್ರರ್ ನಾ. ಅಂದ್ರಲ ಮದ್ಯ ಆಗಿರ್ಬೋದು ಅಣ್ಣ ಅವರ್ದು ಅನ್ಕೊಂಡಿದ್ನೆ.
ಇಲ್ರರಿನಾ ಅದೇ ನೋಡಾಕತ್ತಾರೆ ಇಷ್ಟ ದಿನ ಅವ್ರು ಕೆಲವ್ ಓದದು. ಇಂಜಿನಿಯರ್ ಅದು ಎಲ್ಲ ಮುಗಿದ್ಮೇಲೆ ಒಂದ ಸ್ವಲ್ಪ್ ದಿನ ಕೆಲ್ಸ ಅದು ಮಾಡಿ.
ಹ್ಮ್ ಮತ್ತೆ ಹ್ಮ ಇದರ್ಬೋದು ಇಲ್ಲ್ದಾರೆ
ಇಲ್ಲಿ ಇದ್ರ ಒಬ್ರು ಗಾಡಿ ಓಡಸ್ತಾರೆ ಅದು. ಇದು ಬರ್ತೇತಿಲ್ರರಿ ಟವರಸ್ ಗಾಡಿ ದೊಡ್ಡದ ಗಾಡಿ ಓಡಸ್ತೇನ್ ರಿ ಒಬ್ಬ ಒಬ್ಬ ಇನ್ನೊಬ್ಬವ ನಾವು ಅಪ್ಪರ್ ಕೈಯೆ ಟೇಲರಿಂಗ್ ಮಾಡ್ತನ್ ರೀ.
ಹ್ಮ್ ಹ್ಮ್. ನಾವಲ್ಲ ನಿಮ್ ನಿಮ್ ನಿಮ್. ಕೊಟ್ಟಿದ್ ಮನಗ್ ಹೊಲ ಮನೆ ಇದ್ದಿರ್ಬಹದು
ಹಾ ಹೊಲೈತ್ರಿ. ಹೊಲ ಐತ್ರಿ ನಾವ್ರ ಬೇರೆ ಇದ್. ಇವ್ರೇ ಅವ್ರ ಅಣ್ಣ ಅವ್ರು ಮನಿ ಅದು ತಗೊಂಡಾರ ನಾವು. ನಮ್ಗೆ ಪಾರ ಪಾಲ ಮಾಡ್ಯ್ರೀ ಹೊಲ ಅಷ್ಟೇ ಬಂದದ ನಾವೇ ಜಾಗ ತಗೊಂಡಿವವ್ರಿ ಆದ್ರ ಮನಿ ಕಟ್ಸ್ಕೊಂಡಿಲ್ಲಾ
ಹಾ ಹ ಇದ್ರು ಬರ್ತೀವಿ ಮುಂದ್ ಕತ್ಸೋವಾಗ ಆಟಡ್. ದು ಮತ್ತೆ ಈಗೇನ್ ನಡೀತ್ತ್ ಮುಂದೆ ಸಸ್ತರ್ ಮಕ್ಳನ್ನ ತಕ ಮಾಡ್ಕೊಬೇಕು ಹ ಹ ಆ ಟೈಮಿಂಗ್ ಅನ್ನ ತಕ ಮಾಡ್ಕೊಂಡು ಸಾಕು.
ಸುಮ ಒಂದ ಸದ್ಯಕ ಈಗ ಜಾಗನ ಆಯ್ತು. ಎಷ್ಟ್ ರೊಕ್ಕ ಆಯಿತ್
ಹೊಲ ಬೇರೆಯವಿಗೆ ಹಾಕಿರೇನ.
ಹಾ ಹೊಲ್ಲಾನೂ ಬೇರದವ್ರಿಗೆ ಹಾಕಿವವ್ರಿ ಮಾಡದ ಆಗಲ್ಲ ಅಂತೇಳಿ ಸ್ವಪ್ ಸ್ಕೂಲ್ ಅ ನಡಸ್ ನೋಡ್ ಹತಾರಲ್ರರಿ. ಹಂಗಾಗಗೆ ಬೇ. ಬರೆವ್ರರಿಗೆ ಹಾಕ್ಬ ಬಿಟ್ಟವಿ ನೋಡ್ರಿ.
ಹೌದೇನ್ರಿ ಅವರೇ ಮಾಡ್ತಾರ ಅವ್ರ. ಕೊಲ್ಲಿ ಇದು ಕೊಲ್ಲಿಸ ಕೊಡ್ತಾರೇನ.
ಹ್ಮು ಲೀಸ್ ಕೊಟ್ಬಿಡ್ತಾರೆ ಒಂದ ವರ್ಷ. ಪಿಗೆ ಮೂವತ್ತ್ ಸಾವಿರ ಅಂತೇಳಿ
ಹ ಕೌಳಿಗದ್ದೆ ಏನಸ್. ವಾ ಏನ ಅದ್ ತೊಗರಿವಲ್ಲಾರೀ.
ನೀರಾವರಿ ಐತ್ರಿ ಇದನ್ ಮಾಡ್ತಾರೀ ಹತ್ತ ಹತ್ತಿ ಅದು ಹಾಕ್ತಾರಿ.
ಹ್ಮು ಅಂದ್ರನ ನೀರಿಂದ ಸವಲತ್ತ್ ಆದ್.
ಹಾ ನೀರಿನ ಸವಲತ್ ಅದ್ರಿ ಹೊಲ್ದಾಗೆ ಕೌಲಿ ಬಂದದ್ರಿ ಹೌದ್ರಿ.
ಅ ಅ ಒಲ್ ದಂಡಿಗ್ ಬಂದ ಚಲೋ ಬಿಡ್ರಿ ಹ್ಮು ಹಂಗಿದ್ರ ಬಾ ಚಲೋ ಹಂಗಿದ್ರ ಲ್ಲಿ ಸ್ವಲ್ಪ ಜಾಸ್ತಿ ಬರ್ತದ.
ಹ್ಮು ಲೀಸ್ ಬರ್ ಜಾಸ್ತಿ ಕೊಡ್ತಾರೆ ನಾವು ಇಷ್ಟು ದಿನ ಬರೆ ಕಮ್ಮಿದಾಗೆ ತಗೊಂಡಿವಿ ಕಾ ಈಗ ಮುಂದಕ್ಕ ನಾವುನು ಸ್ವಲ್ಪ ಪೆನ್ಸಿಗೆ ತಗೋಬೇಕ.
ಏ ಇಲ್ಲ ಹೆಚ್ಚು ಮಾಡಾ ಅದ್ರಾಗ್ ಏನ್ ನೀರಾವರಿ ಅಲ್ಲೇ ಬಾಜುನ ಐತಿ ಅಂದ್ರ
ಹ್ಮು ನೀರಾವಲಿನು ಐತ್ರಿ ವ ವಲೆನು ಇಲ್ಲೇ ಊರ್ ಬಗ್ಲಾಗ ಅದ. ದೂರನು ಇಲ್ಲ.
ಹು ಮತ್ತ್.
ಊ ಊರಾಗೆ ಆದ್ರೇ ಹು ಹು ಊರ ಊರಾವ್ರಿಗೆ ಊರಾನವ್ರಿಗೆ ಹಾಕಿ ಕಿವ್ರಿ ಊರಾಗೆ ಐತ್ರಿ ಹೋಲ ನಾಕ ಕೆಜ್ಜಿ ಹೋದ್ರ ಹೊಲ ಬರ್ತದ್ರಿದ್.
ಮತ್ತ ಅಟ್ಟಿದ್ರ ಮತ್ತ ಹೆಚ್ಚಿ ಮಾಡಕ್ ಅದನ್ ನೀರ್ ಒಂದ್ ಎಕರೆ ಮ್ಯಾಗ್ ಬಾಳ್ ಬೆಳಿ ತ್ತದ ಅತ್ತಿ ಆಗ್ಲಿ ಅತ್ತಿ ಅಂತ್ರು ಈಗಂತ್ರು ಎಲ್ಲಾ ನೋಡಿದ್ರ ಜಾಸ್ತನೇ ಅದ ರೇಟ್.
ಹ್ಮು ಹ್ಮು ರೇಟ್ ಜಾಸ್ ಯಾಡ್ ಬೆಳಿ ತಕೋತಾರೀ ಅವ್ರು ಈಗೊಂದು ಹತ್ತಿ ಹಾಕಿ ಮತ್ತ ಅದು ತಕೊಂಡು ಅದಾದ್ಮೇಲ್ ಮತ್ತ ಇನ್ನೊಂದ ಚಜ್ಜಿಯನ ಏನನ ಶೇಂಗಾನ ಹಾಕಿ ಎರಡು ಬೆಳಿ ತಕೋತಾರ ಒಂದ್ ವರ್ಷನ್ಯಾಗ.
ನಿಮ್ಗ್ ಒಂದೇ ಬೆಳೆದು ಕೊಡ್ತಾರ.
ವಟ್ಟ್ ಅವರ ಎಷ್ಟ್ ಬೆಳೆಯನ್ನ ತಕ್ಕೋತಾ ಪಳಕ ನಮಗ ಒಂದ ವರ್ಷಿಗೆ ಇಷ್ಟ ಅಂತ ಕೊಡ್
ಹಾ ಮೂವತ್ತ್ ಸಾವಿರ ರೂಪಾಯಿ ಇಂತ ಅಂತ ಕೊಟ್ಬಿಡ್ತಾರ ಹಂಗ್ ಯಾಡ್ ಎಕ್ರೆ ಅದ್ ನಾಕ ಎಕ್ರೆ ಅದ್.
ಎಕ್ರೆ ಐತ್ರಿ ಮತ್ತ್ ಅವ್ರಿಗೆ ಅಣ್ಣಗ ಅವ್ರಿಗೆ ಪಾಲ ಮಾಡಿದ ಯಾಡ್ ಯಾಡ್ ಎಕರೆ ಬಂದದ.
ಹಾ ಹಾ ಆತರೀ ನ
ಹ್ಮ್ ನಿಮ್ದ್ ಹೆಂಗ್ರೀ ಅಣ್ಣೋರನ ನಿಮ್ಮ ಮನೇನವ್ರ ಏನ್ ಮಾಡ್ತಾರ ಕೆಲ್ಸ
ಕನ ವರ್ಕ್ ಮಾಡ್ತಾರೆ ಇಲ್ಲೇ ನಮ್ ಸಿಂಧುನೂರ್ ಕೊಟ್ಟಿದ್ದ್ ನಮ್ಮೂರ ಇಲ್ಲೇ ಗಂಡನ್ ಮನಿ ನಾವದಗಿ ಅಲ್ಲಿ ಅವ್ರ ದುಡ್ಯಗಂತ ಹಂಗೆ ಆಯಿಮುತ್ತ ಇದ್ದಾಗ ಹೋಗ್ಯಾರೀ ಇ ಹೊಲಾ ಆದೂ ಇಲ್ಲೇ ಆದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹೋಗಿ ಅಲ್ಲಿ ಅದಾರ ಏನಿಲ್ಲ ಕಂಪ್ನಿಯಾಗ ಮಾಡ್ತಾರ ವರ್ಕ್ ಇಲ್ಲಿ ನಮ್ಮೂರಾಗಲ್ಲಿ ಎಲ್ಲಾ ಗುಳಗಿಯೂ ಎಲ್ಲಾ ಕಂಪ್ನಿದಾವ್ರೀ
ಹ್ಮ್ ಹ್ಮ್ ಹ್ಮ ಹ್ಮ್ ಹ್ಮ್ ಹ್ಮ್
ಹಾಗಾಗಿ ಮಾಡ್ತಾರ ಹೂಲ ನಮ್ ನಾವದಿವಳಗ ಅದ ಇಬ್ರು ಅಣ್ಣ ತಮ್ಮ್ರ ಅವ್ರ ಒಬ್ಬ ಅಣ್ಣ ಇಂಜಿನಿಯರ್ ಅದಾರ ಅಲ್ಲೇ ಬೆಂಗ್ಳೂರ್ ಇರರ್ತಾರ ಹಂಗಾಗಿನ ಎಲ್ಲಿ ಅವರು ಇಲ್ಲೇ ಇರ್ತಾರ ಒಬ್ಬರು ಇಲ್ಲಿ ಇರ್ತಾರ ಒಬ್ರು ಅಲ್ಲಿ ಬೆಂಗಳೂರ ಆಗ ಇರ್ತಾರ ಅಣ್ಣಾರ
ಹೌದ್ರೀ
ಹ ಹ್ಮ್ ನಾದನಿ ಒಬ್ಬಕ ಇಬ್ರ ಗಂಡ್ಮಕ್ಳ
ಹಾ ಹಾ ಹಾ ಹಾ ಮದ್ವಿ ಆಗಾದ್ರನಿ ನಾದ್ನಿ ಅಂದ್ರ
ಹಾ ಅವ್ರೆಲ್ಲಾ ಮದ್ವಿ ಮಕ್ಕಳು ಎಲ್ಲಾ ಏನಿಲ್ಲ ಎಲ್ಲಾ ಅಪರಷನ್ ಎಲ್ಲಾ ಮುಗ್ದದವ್ರ ಈಗ ನಾವೇ ಹ ಒಬ್ರ ಇಲ್ ಇರ್ತೀವಿ ಸಿಂಧನೂರು ನಾ ಸಣಾಕಿ ನಾರ ಅವ್ರ ದೊಡ್ಡರು ಹ್ಮ
ಆರಾಮಿರಿ ಅಂದ್ರೆ ಏನ್ ಟೆನ್ಷನ್ ಇಲ್ರಿ ಹ್ಮ್ ಇಲ್ಲೇ ಅಮ್ಮಮ್ಮಿ ಅಮ್ಮನ್ ಬಲಿ ಇರನ್ರೀ ಅಲ್ಲ
ಹಾ ತವರ್ ಮನೆ ಆಗದನ್ರಿ ನಾ ಈಗ ಈಗ ನಾ ನ ಮೂರ್ ತಿಂಗಳ ಮುಗ್ದಿಲ್ಲ ಈ ಇಪ್ಪತ್ ಮೂರಕ್ ಮೂರ್ ಮುಗತವಕಿಗೆ
ಹಾ ಹಾ ಚಲೋ ಇದ್ ಬಿಡ್ರಿ ಐದ್ ಆರು ತಿಂಗಳು ತನ ಇರರ್ಲ್ಲೇ ಹ್ಮ್
ಐದರಾಗ ಹೋಗಬೇಕು ರೀ
ಹೌದು
ಸರಿತವ್ರ ಮಗು ಆಕ ಸ್ವಲ್ಪ ಈಗ ಎದ್ದದನ್ನ ಮತ್ತೆ ಆಮೇಲ್ ಮಾಡ್ತನ್ರಿ
ಹಾ ಸರಿ ರ ಅಷ್ಟಮ
ಹ